ಹಾ ಹೇಳಿ
ರಮ್ಯಾ
ಹಾ ಹೇಳಿ
ಹೋಡಾಯದು
ಊಟ ಆಯ್ತ ನಿಮ್ದಾಯ್ತಾ
ಹ್ಮ್ ಆಯ್ತು ಏನ್ ಊಟ
ಊಟ ಬಂದ್ಬಿಟ್ಟು ಚಪಾತಿಿಯನ್ನ ಸಾಂಬಾರ್ು ಪಲ್್ಯ ನಿಮ್ಡು
ನಮ್ದು ಸೇಮ್ ಚಪಾತಿ ಅನ್ನ ಸಾಂಬಾರ ಪಲ್ಯ ಮೊಟ್ಟೆ ಏನ್ ಪಲ್ಯ
ಪಲ್ಯ ಬಂದ್ಬಿಟ್ಟು ಇದು ಬೀಟ್ರೂಟ್ ಇರುತ್ತಲ್ವಾ ಬೀಟ್ರೂಟ್ ಪಲ್ಯ ಮಾಡಿದ್ವಿ
ಹ್ಮ್
ಹ ನಿಮ್ದ
ನಮ್ದು ನುಗ್ಗೆ ಕಾಯಿ ಪಲ್ಯ
ಹ ಹೌದಾ
ನಿಮ್ ಕಡೆ ಎಲ್ಲ ನುಗ್ಗೆಕಾಯಿ ಪಲ್ಯ ಮಾಡಲ್ಲ ಅನ್ಸುತ್ತಲ್ಲ
ಹಾ ಇಲ್ಲ ನಮ ಪಿ ಜಿ ಲಿ ಆತರ ಏನ್ ಮಾಡಲ್ಲ ನಿಮ್ ಪಿಜಿ ಮಾಡ್ತಾರ
ನಮ ಪಿ ಜಿ ಸ್ವಲ್ಪ ಸ್ವಲ್ಪ ಹೊಲತ್ ಸೈಡ್ ಇದೆ
ಹಾ
ಹಂಗಾಗಿ ತರಕಾರಿ ಎಲ್ಲ ಇವರೇ ಬೆಳೆದುು ಅವ್ರ್ದೇ ಇನ್ವೆಸ್ಟ್ ಮಾಡಿ ಬೆ
ಹಾ
ಎಲ್ಲ ತರಕಾರಿನೂ ಅವರು ಮಾರ್ಕೆಟಿಂದ ತರಲ್ಲ ಅವ್ರೇ ಕಳ
ಹೌ ಹೌದ
ಹೂ ಹೂ ನಿಮ್ಮೂಊರ್ ಕಡೆ ನೀವ್ ಯಾವಾವ ತರಕಾರಿ ಬೆಳಿತೀರಾ
ತರ್ಕಾರಿ ಬಂದ್ಬಿಟ್ಟು ಇದು ಜವಳಿ ಕಾಯಿರುತ್ತೆ ಅಲ್ವಾ ಹೇಳಿ ಹಲೋ ಹಲೋ ಹಲೋ ಹಲೋ ಹಲೋ ಹೌ
ರಮ್ಯಾ
ಹಾ ಕೇಳಿಸ್ತಿದೆ ಹೇಳಿ
ಅಲ್ಲ ಜವಳಿ ಕಾಯಲ್ಲ ಬೆ ಬೇಕಾಗಿ ನೀರಾವರಿ ಎಂಬ
ಮಳೆ ಬರುತ್ತೆಲ್ವಾ ಅದನ್ನೇ ಬೆಳಿತೀವಿ
ಇನ್ಕೇಸ್ ಏನಾದ್ರು ಮಳೆ ಬರ್ಲಿಲ್ಲಪ್ಪ ಅವಾಗ
ಮಳೆ ಬರ್ಲಿಲ್ಲ ಅಂದ್ರೆ ಇನ್ನೇನಾಗುತ್ತೆ ಎಲ್ಲಾ ಗಿಡಗಳೆಲ್ಲಾ ಉದರಿ ಹೋಗ್ತಾವ ಸ್ವಲ್ಪ ನಮ್ಗೂ ಬೇಜಾರಾಗುತ್ತೆ ಮಳೆನೇ ಇಂಪಾರ್ಟೆಂಟ್ ನಮ್ಗೆ ನಾವು ಬೋರೆಲ್ಲ ಏನ್ ಕೊರ್ಸಲ್ಲ ಮಳೆನೇ ಮೇನ್ ಆಗಿದೆ
ಹ್ಮ್ ಚೌಳಿಕಾಯಿ ಮಾತ್ತ ತರಕಾರಿ ಬೆಳೆತೀವಿ ಮತ್ತೆ
ಜವ್ಲಿ ಕರಿ ಬೇಕ್ ಮತ್ತೆ ಇದು ಇದು ಬದನೇಕಾಯಿ ಇರುತ್ತೆ ಅಲ್ವಾ
ಹ್ಮ್ ಹ್ಮ್
ಹಾ ಬದನಕಾಯಿ ಮತ್ತೆ ಟೊಮೊಟೊ ಮತ್ತೆ ಚಿಲ್ಲಿ ಚಿಲ್ಲಿ-ಲ್ಲಿ ಅಷ್ಟೆ ಅಷ್ಟೆ ಬೆಳ್ಯದ್ ಹಾ ಮತ್ತೇ ಈರುಳ್ಳಿ
ನಮ್ ಕಡೆ ಎಲ್ಲಾ ಇದು ಶೇಂಗಾ ಮತ್ತೆ ಶುಂಠಿ
ಹವ್
ಅಂದ್ರೆ ಶ್ ಶುಂಠಿ ಹಾಕಿದ್ರೆ ಒಂದೂವರ್ ವರ್ಷುಕ್ಕೆ ಅದು ಬೆಳೆ ಕೊಡೋದು ಶುಂಠಿ
ಓ ಹಾಗೆ ಹಾಗ
ಹ
ಮತ್ತೆ ಏನೇನ್ ಬೆಳಿತೀರಾ
ನಾವು ನಮ್ ಕಡೆ ಅದೇ ರಾಗಿ ಬೆಳೀತೀವಿ ನಾವು ಜಾಸ್ತಿ ನ ನಮಗೆಲ್ಲ ಜಾಸ್ತಿಿಯ ಇರ್ತ ಮೊಗದಲ್ಲಿ ಅಂದ್ರೆ ನಮ್ಮೂರು ಕಡೆ ಬಿಡದು ಅದೇ ರಾಗಿ ಹತ್ತಿ ಜಾಸ್ತಿ
ಹತ್ತಿ ಜಾಸ್ತಿ ನಾ
ಸೈಲಲ್ವಾ ಕಡೆ ಹತ್ತ ಂಬತರೆ ಜೋಳ ರಾಗಿ ಶು ಬಿ
ಹಾ
ಕಡ್ಲೆ ಕಾಳು ಬರುತ್ತಲ್ಲ ಪೀನಟ್ಸ್
ಹ್ಮ್ ಹ್ಮ್
ಅದನ್ ಬೆಳಿತಾರ ಅಷ್ಟೇ. ಮತ್ತೇನ್ ಅನ್ನೋದು? ನಮ್ಮೂರಲ್ ತುಂಬಾ ಬಿಸ್ಲು ದುರ್ಗದಲ್ಲಿ
ಹಾ.
ನಿಮ್ಗೆ ಗೊತ್ತಲ್ಲ.
ಹಾ.
ಇಲ್ಲ ಬೆಂಗಳೂರಲ್ಲೆಲ್ಲ ಟ್ರಾಫಿಕ್ ಅಲ್ಲೆಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ನೀವು?
ಹ್ಮ್ಮ್. ಮಾಡ್ಬೇಕ್ ಅಂದ್ರೆ ಬೇಗನೆ ಹೋಗ್ತೀವಿ ಇವಾಗ ಬಿಕಾಸ್ ಇವಾಗ ನೈನ್ ತರ್ಟಿಗ್ ಆಫೀಸ್ ಅಂದ್ರೆ ನಾವು ನೈನ್ ಏಟ್ ಓ ಕ್ಲಾಕ್ ಗೆ ಬಿಡ್ಬೇಕಾಗುತ್ತೆ ನೈನ್ ತರ್ಟಿಗೆ ಆಫೀಸ್ ಅಂದ್ರೆ
ಹ್ಮ್ಮ್.
ಹೂಂ! ನಾವ್ ಬೇಗ ಹೋಗೋಕಾಗಲ್ಲ. ಬೈಸ್ಕೊಮ್ಬೇಕಾಗುತ್ತೆ ನಿಮ್ ಮ್ಯಾನೇಜರ್ ಹತ್ರ.
ಹ್ಮ್ಮ್.
ಇವಾಗಲ್ಲ ಅವ್ರಿಗೂ ಹೇಳ್ಬೇಕು ಮಾ ಅಡ್ಜಸ್ಟ್ ಮಾಡ್ಕೊಳಿ ಸರ್ ಬೆಂಗ್ಳೂರಲ್ಲಿ ಟ್ರಾಫಿಕ್ ಇದ್ದೆ ಇರುತ್ತೆ ಅಲ್ವಾ ಟ್ರಾಫಿಕ್ ಇರೋದ್ರಿಂದಾನೆ ಅಲ್ವಾ ಎಲ್ರು ಬದುಕ್ತಿರೋದು ಇಲ್ಲಂದಿದ್ರೆ ಯಾರು ಇರ್ತಾನೆ ಇರ್ ಇಲ್ಲ.
ಏಕೆ?
ಏನುಕ್ಕೆ ಅಂದ್ರೆ? ಏನು ಇವಾಗ ಎಲ್ಲಾ ಕಡೆಯಿಂದನೂ ಗಾಡಿ ಬರ್ತಿರ್ತಾವಲ್ವಾ?
ಹ್ಮ್ಮ್.
ಫೋರ್ ಇವಾಗ ಸ್ಟ್ರೈಟ್ ಒಂದ್ ರೋಡ್ ಇರುತ್ತೆ ಪಕ್ಕವ ಇರುತ್ತೆ ಹಿಂಪ್ ಇರುತ್ತೆ ಮೂರ್ ಕಡೆಯಿಂದನೂ ಗಾಡಿ ಗಾಡಿ ಬರ್ತಿರುತ್ತೆ ಅಲ್ವಾ ಸೊ ಏನು ಕಂಟ್ರೋಲ್ ಏನು ಇರಲ್ಲ. ಬರ್ತವೆ ಗುದ್ಕೊಂಡ್ ಹೋಗ್ತಿರ್ ಇಂತವಷ್ಟೇ ಎಲ್ಲಾನು ಒಂದೇ ಸಲ ಹೋಗ್ಬಿಟ್ರೆ? ಆಗಲ್ಲ ಅದು ಸೋ ಅದು ಅದಕ್ಕೋಸ್ಕರ ಟ್ರಾಫಿಕ್ ಸಿಗ್ನಲ್ ಎಲ್ಲ ಇರ್ತಾವಲ್ವಾ? ಸೋ ಬೇರೆ ಹೋದ್ಮೇಲೆ ಲೇ ಇದೊಂದ್ ಐದ್ ನಿಮಿಷ ಆ ಐದು ಸಿಗ್ನಲ್ ಆಗುತ್ತೆ ಅದಕ್ಕೊಂದ್ ಐದ್ ನಿಮಿಷ ಟೈಮ್ ಕೊಡ್ ಆ ಟೈಮ್ ಅಲ್ಲಿ ಎಲ್ಲಾನು ಹೋಗುತ್ತೆ. ಆ ತರ ನಾವು ಟ್ರಾಫಿಕ್ ನ ಸ್ವಲ್ಪ ಅಂದ್ರೆ ನಾವು ಸ್ವಲ್ಪ ಬೇಗ ಹೋಗೋದ್ರಿಂದ ಬೇಗ ಆಫೀಸ್ ಮನೆ ಬಿಟ್ರೆ ಬೇಗ ಆಫೀಸ್ ರೀಚ್ ಆಗ್ಬೋದು.
ನಿಮ್ ನಿಮ್ಮೂರ್ ಕಡೆ ಆ ಕಡೆ ಶಿವಮೊಗ್ಗದ್ ಕಡೆ ಏನು ಇಲ್ವಾ?
ಅಂದ್ರೆ ಬೆಂಗ್ಳೂರಿಗ್ ಕಂಪೇರ್ ಮಾಡಿದ್ರೆ ಅಷ್ಟು ಟ್ರಾಫಿಕ್ ಇಲ್ಲ. ಬಟ್ ಇರುತ್ತೆ ಶಿವಮೊಗ್ಗ ಸೈಡ್ ತುಂಬಾ ಆಕ್ಸಿಡೆಂಟ್ ಎಲ್ಲ ಆಗ್ತಿರುತ್ತೆ..
ಆಕ್ಸಿಡೆಂಟ್ ಹಾ ಇಲ್ಲಿ ಅದಕ್ಕಿಂತ ಜಾಸ್ತಿ ಆಗುತ್ತೆ
ಬಟ್ ಅಷ್ಟೊಂಧೇನ್ ವೆಹಿಕಲ್ಸ್ ಸಿಗ್ನಲ್ಸ್ ನೋಡಿಲ್ಲ ಅಷ್ಟೊಂದ ದಿನ ಎಸ್ ಕಂಪೇರ್ಡ.. ಬೆಂಗ್ಳೂರ್ಗ ಏನ್ ಹೋಲ್ಸ್ಕೊಂಡ್ರೆ ಕಡಿಮೆ ಬಟ್ ಇರುತ್ತೆ
ಹಾ ಬರತ್ತಾ
ಹ್ಮ್ ಮತ್ತೆ ಏನ್ ಮಾಡ್ತಿದ್ದೆ
ನಾವು ಸುಮ್ನೆ ಕೂತ್ಕೊಂಡಿದ್ವಿರಿ ನೀವೇನ್ ಮಾಡ್ತಿದ್ದೀರಾ ನೀವು ಏನು ಓದ್ತಿದ್ದೀರಾ ಏನು ಅಲ್ಲ ನೀವು ಓದ್ತಿದ್ದೀರಾ ಆರ ಏನಾದ್ರೂ ಜಾಬ್ ಮಾಡ್ತಿದ್ದೀರಾ
ಹ್ಮ
ಓದತಿದ್ದೀರಾ
ಹ್ಮ್ ನೀವು
ಯಾವ ಯಾವ ಸಬ್ಜೆಕ್ಟ್ ನಿಮಗೆ ಜಾಸ್ತಿ ಇಂಟ್ರೆಸ್ಟ್
ಅಂದ್ರೆ ನನಗೆಗ್ ಸೈಕಾಲಜಿ ಅಂದ್ರೆ ತುಂಬಾ ಇಷ್ಟ ದಾ
ಹಾ ಸೊ ಮನ್ಸಲ್ಲಿ ಇರೋದನ್ನ ಹಾಗೆ..
ಹಾ ಸೈಕಾಲಜಿ ನ ಫೇವ್ರೇಟ್ ಸಬ್ಜೆಕ್ಟ್ ನನ್ಗೆ ಇಷ್... ಇ ನಾನು ಅದ್ರಲ್ಲಿ ಎಂ ಎಸ್ ಸಿ ಮಾಡ್ಬೇಕು ಅನ್ಕೊಂಡಿದ್ದೀನಿ
ಸೋ ಓಕೆ ಇವಾಗ ನನ್ ಮನ್ಸಲ್ಲಿ ಎಂತ ಅಂತಿ.. ತಿರಾ
ನಿದ್ದೆ ಬರ್ತಿದೆ ಎಷ್ಟೊತ್ತ ಕಾಲ್ ಕಟ್ ಮಾಡನ ಅಪ್ಪ ಅನ್ಸ್ಟಿಬೋರ್ಬದ ನಿಮಗೆ
ಓ ಆತರ ಹಾ ಸ ನೋಡಿ ಚನಾಗಿ ಓದಿ ಹಾ ಕರೆಕ್ಟ್ ಇದೆ ಮಾರ್ನಿಂಗ್ ಎಲ್ಲ ಎಷ್ಟೊತಿಗಿಧೆ ತಿರ
ಮಾರ್ನಿಂಗ್ ಅದೇ ಫೈವ್ ತರ್ಟಿ ಹಾಂಗ್ ಎದ್ದು ಯೋಗ ಮಾಡಿ..
ಹಾ
ಆಮೇಲೆ ನಮ್ಮ ಡೈಲಿ ನೀಡ್ಸ್ ಎಲ್ಲ ಮುಗಿಸಕೊಂಡು ನಮಗೆ ಸೆವೆನ್ ತರ್ಟಿ ಹಂಗೆ.. ಕಾಲೇಜ್ ಇರುತ್ತೆ
ಕಾಲೇಜ ಇರು.. ಯ ಓಕೆ
ಅಮೇಲೆ ಏತ್ ಇಂದ ಫೋರ್ ವರ್ಗು ಕ್ಲಾಸ್ ಅಮೇಲೆ ಹಾಸ್ಟಲ್ಲಿಗ್ ಬರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಮತ್ತೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟಿ ಗಿ ಕುಡ್ದು ಮತ್ತೆ ಒದ್ ಕೊಳಕ್ ಹೋಗ್ ನೋಡಿ ಡೈಲಿ ರೋಟಿನ್ ಇಷ್ಟ.
ಹೊ ಅಷ್ಟೇನಾ
ನಿಮ್ದು
ಕಾಲೇಜ್ ಟೈಮಿಂಗ್ಸ್ ಏನಿದೆ.
ಅದೇ ಯೆಟ್ ಟು ಫೋರ್.
ಏಟ್ ಟು ಫೋರ್ ಆ.
ಹ್ಮ್ ಕೆಲವೊಂದ್ಸಲ. ನೈನ್ ಟು ಫೈವ್ ಆಗುತ್ತೆ.
ಹಾ ಮತ್ತೆ ನಿಮ್ಗೆ. ಎಕ್ಸ್ಟ್ರಾ ಏನಾದ್ರು. ಕ್ಲಾಸಸ್ ಇರಲ್ವಾ. ಸ್ಪೆಷಲ್ ಕ್ಲಾಸಸ್ ಅಂತ ಇರುತ್ತೆ.
ಸ್ಪೆಷಲ್ ಕ್ಲಾಸ್ ತೆ ಏನ್ ಇರಲ್ಲ. ಬಟ್ ನಮಿಗ್ ಲೀವ್ ಇರಲ್ಲ ಅಷ್ಟೇ ಅದೊಂದೆ. ನಾವು ಬಿ ಎಸ್
ಅಲ್ಲ ಏನು. ಇದು ಎಜುಕೇಷನ್ ಮಾಡ್ತಿರೋದು. ಏನು.
ಬಿ ಎಸ್ ಸಿ ನರ್ಸಿಂಗ್.
ಹೆ ನಿಮ್ಗೆ ಮತ್ತೆ ಡ್ಯೂಟಿ ಎಲ್ಲ ಹೋಗ್ತಿರಲ್ವಾ.
ಹಾ.
ಹ್ಮ್ ಅಲ್ಲಿ ಒಂಥರ ಪೆಷಂಟ್ ಎಲ್ಲ ನೋಡಿ ಸ್ವಲ್ಪ ಭಯ ಆಗಲ್ವಾ.
ಇಲ್ಲ ಮುಂಚೆ ತುಂಬಾ ಆಗ್ತಿತ್ತು ಬ್ಲಡ್ ಮಾಡಿದ್ರೆ. ಹ ಅಂತೆಲ್ಲಾ ನೋಡಿದ್ರೆ ತುಂಬಾ ಭಯ ಆಗೋದು ಮತ್ತೆ ತಿರ್ಗತೆ ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇವಾಗ್ ಬ ಯಾರಾದ್ರೂ ಡೆತ್ತಗ್ ಕೂಡ ನನಿಗ್ ಹಳು ಬರದ್ ಕಡಿಮ್ ಆ ತರ ಆಗ್ಬಿಟ್ಟಿದೆ.
ಹಾಂ ಆ ಫೀಲ್ಡ್ ಅಲ್ಲಿ ಅದೇ.
ಹ್ಮ್ ಎಲ್ಲಾ ಮಷಿನ್ ಜೊತೆ ವರ್ಕ್ ಮಾಡಿದ್ರೆ. ನಾವ್ ಮನುಷ್ಯರ್ ಜೊತೆ ವಾರ್ಕ್ ಮಾಡ್ಬೇಕು ತುಂಬಾ ಕಾನ್ಶಿಯಸ್ ಆಗಿರ್ಬೇಕ್. ಒಂದ್ ಸ್ವಲ್ಪ ಮಿಸ್ಟೇಕು ಎಷ್ಟು. ಜೀವನ ಒಬೇಕು ಅಷ್ಟು ಕೇರ್ಫುಲ್ ಆಗಿ ಇರ್ಬೇಕು ಇಲ್ಲಿನು
ಸೊ ಆ ತರ
ತರ ಎಲ್ಲಾ ತರದ್ದು ಪೇಶಂಟ್ ನೋಡ್ತಿೀವಿ ಎಲ್ಲಾ ತರ ಬಾಂಧವ್ಯ ನೋಡ್ತಿೀವಿ ಪೇಶಂಟ್ ಮಧ್ಯ್ಯಾ ಲಾಸ್ಟ್ ಬ್ರೆತ್ ಅಲ್ಲಿ ಅವರು ಪಾಪ ಅವ್ರ ಜೀವಕ್ಕೋಸ್ಕರ ಕರ ಬಡ್ತಾಡ್ತಿರ್ತಾರೆ ಅದೆಲ್ಲಾ ನೋಡ್ತಿರ್ತೀವಿ ಚಿಕ್ಕ ಚಿಕ್ಕ ವಯ್ಸ ಸಾಯ್ತಾರೆ ವಿಷ ಕುೂಡ ಹ ಅದೆಲ್ಲಾ ನೋಡಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ನಮಗ ಎಲ್ ಂದ್ರೆ ಎಷ್ಟು ಇಂಪಾರ್ಟೆಂಟ್ು ಎಲ್ತ್ಗೆ ಯಾಕಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ
ಹಾ ಕೆ
ನಿಮಗೆ ಹೇಳೆ ನಿಮಗೆ ಎಲ್ತ್ ಮುಖ್ಯನಾ ಮನಿ ಮುಖ್ಯನಾ
ನಂಗೆ ಎಲ್ತ್ ಇಂಪಾರ್ಟೆಂಟ್ ಯಾಕೆಂದ್ರೆ ನಾನು ಮಾರ್ನಿಂಗ್ ಟಿಫನ್ ಮಾಡ್ತೀನಿ ಅಲ್ವಾ ಪೀಜಲಿ
ಹಾ
ಮಾರ್ನಿಂಗ್ ಟಿಫನ್ ಮಾಡಿ ಮಾರ್ನಿಂಗ್ ಬಾಕ್ಸ ಹಾಕೊಂಡ್ ಹೋಗಲ್ಲಗಡೆ ತಿಂತೀನಿ ಯಾಕಂದ್ರೆ ಇಲ್ಲಿ ಒನ್ ಟೈಮ್ ತಿನ್ನೋದೆೇ ನಮಗೆ ಸ್ವಲ್ಪ ಕಷ್ಟ ಅದು ವರ್ಷ ನಮಗೆ ಫುಡ್ ಅದು ಅಷ್ಟು ಕಂಫರ್ಟಬಲ್ ಇಲ್ಲ ಅಂದ್ರೆ ಸ್ವಲ್ಪ ಪ ಲ್ವಾ ಇನ್ ಯಾವ ತರ ಮಾಡಿರ್ತಾರೆ ಸೊ ನಮ್ ಲೈಫು ಈ ತರ ಇದೆ ಸರಿ ತಗೊಳ್ಳಿ ನಾನು ಇನ್ನೊಂದ್ಸಲ ನಿಮ್ಗೆ ಯಾವಾಗಾದ್ರೂ ಕಾಲ್ ಮಾಡ್ತೀನಿ
ಹ್ಮ್ ಸರಿಯ್ ಬಾಯ್